ಹೇಳಿ.
ಏನು ಇನ್ನುೂ ಅಲ್ಲೇ ಇದೀರಾ.
ಹಾ
ಇನ್ನು ದಾವ್ಖನ್ಯಾಗ ಅದಿರಿ.
ಹಾ ಎನ ದಾವಕಾನೆ ರ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
ಹ್ಮ್ಮ್ ಜನ ಜಾಸ್ತಿ ಆಗತವ್ರೆ ಇಲ್ಲಿ.
ಹ್ಮ್ ಚೆನ್ನಾಗಾಗಿದೆ ಎಲ್ಲ ದಾವಖಾನೆ ಒಂದ್ ಲಕ್ಷ ಅಲ್ಲಯ ಅದಕ್ಕೆ ಬರ್ತಲ್ಲ ಜಾಸ್ತಿ ಜನ ಅಲ್ಲಿ.
ಹೌದೌದು ಫೆಸಿಲಿಟಿ ಜಾಸ್ತಿ ಇಲ್ಲಿ. ಎಲ್ಲಾ ತಕ್ಷಣ ತಕ್ಷಣ ಆಗುತ್ತೆ.
ಹ್ಮ್ ಅಂದ್ರೆ ಮೆಡಿಕಲ್ ಎಲ್ಲ ಒಳಗಡೆ
ಅದೇ ಲೇಟ್ ಮಾಡಲ್ಲ ಯಾವ್ದು
ಹ್ಮ್
ಯಾವ್ದೂ ಲೇಟ್ ಮಾಡಲ್ಲ ಬೇಗ ಬೇಗ ರೆಸ್ಪಾನ್ಸ್ ಮಾಡ್ತಾರ
ಹ್ಮ ಬೇಗ ಮಾಡ್ತಾರೆ ಬೇಗ ಅಮೌಂಟ್ ಕೂಡ ಜಗ್ತಾರ ನಂಗೆ
ಹ್ಮ್ಮ್ ಹ್ಮ್ಮ್ ಅದು ಮಾತ್ರ ಇರೋದಲ್ಲ.
ಹ್ಮ್ ಮೊನೆ ನೋಡಿದೆ ನಾನು ಕೂಡ.
ಹಾ ನಾನು ಇಲ್ಲೇ ಬಂದಿದ್ದೆ ಒನ್ ಟೈಮ.
ಒಂದ್ ಎರಡ್ ಸಾವಿರ ಆಯ್ತು ಎರಡ್ ದಿನವಾದ್ವಲ್ಲ.
ನಾವವು ಒನ್ ಡೇಗ್ ಬಂದಿದಕ ಒ ತೌಸಂಡ್ ಫೈವ್ ಹಂಡ್ರೆಡ್ ಆಐತು
ಯಾರಿಗೆ
ನನಗೆ
ನಿನಗ ಏನು ಆಗಿತಪ್ಪ.
ಕೀವಿ ನೋ ಪಾ ಕಿವಿ ನೋ
ಕಿವೇ ನೋವ ಕಿವಿ ನೋವ ಇವಾಗ ಏನಕೆ.
ಬಂದಿತ್ತ ಅವಾಗ್ಲೇ
ಯಾವ್ದ ಒಂದ್ ಸೈಡ್ ಎರಡನ
ಒನ್ ಸೈಡ್
ಯಾವ್ದ ಎಡು ಕಡೆನಾ
ಲೆಫ್ಟ ಸೈಡ್
ಹೌದಾ
ನ ಮಾಡ
ಮತ್ತೇಏನ್ ಸಲ ಏನ ಆಯ್ತದ್ರ ಅದ್ಕ್ಕೂ
ಇಲ್ಲ ಬರೀ ಟ್ಯಾಬ್ಲೆಟು ಕಿವ ತೊಳದ್್ರ
ಹ್ಮ್
ಪ್ಲೇನ್ ಮಾಡೆ ಒಂದ್ ಇಂಜೆಕ್ಷನ್ ಕೊಟ್ರ ಒಷ್ಟು ಟಾಬ್ಲೆಟ್ಗೆ ಸಾವಿರದ ಐನೂರು ರೂಪಾಯಿ ಮಾಡ್ಕ
ಹ್ಮ್ ಹ್ಮ್
ಹಾಸ್ಪಿಟಲ್ ಹಂಗೆ ಬಿಲ್ಲು ಅಲ್ ಹಂಗೆ
ಹಂಗೆ ಮಧ್ಯಾಹ್ನ ಮಾಡೋದಾಗಲ್ಲ
ಏನ್ ಬೇಕಾದ್ ಮಾಡ್ಬೋದು
ಹ್ಮ ಹಾ
ಹ್ಮ್ ಹಾಗ ಹೌದ ಹದ ಕಾ
ಹೋಗೋಣ ಇದು ಕಂಪ್ಯೂಟರ್ ಮುಗಿಲಿ ಅಂತ ಇ ಮಾಡ್ತಾ ಇದ್ದೇನೆ
ಎಷ್ಟ ಬೇಗ ಹೋಗ್ತೀರ ಅಷ್ಟ ಒಳ್ಳೆಲ್ಲ
ಅಷ್ಟು ಒಳ್ಳೇದದೆ ಬಿಡ ನೋಡೋಣ ಕಂಪ್ಯೂಟರ್ ಮುಗಿಲಿ ಇನ್ನೊಂದೆರಡು ತಿಂ್ಗಳಲ್ಲಿ ಮುಗತ್ದನು ಮುಿಸ್ಮೇಲೆ ಸುಮ್ಮನೆ ಇಲ್ಲಿ ಹೋಗ್ಬಿಡೋಣ ಅಜಪುರ ಸುಮ್ಮ್ನೆ ಖರ್ಚ ಕಡಿಮೆ ಆಗತ್ತೆ ಅಲ್ಲಿ ಅಲ್ಲಿ ಹೊಡ ಅದಾವ ಒಂದ ಕೊಚಂಗ ಮುಗದಲ್ಲ
ಪ್ಯಾರದ
ನ
ಯಾವಾಗ ಮೂವಿಸ್ಕೊಂಡೆ
ನಾನು ಅವಾಗ ಮುಗಸ್ಕೊಂಡೆ
ಯಾವ ಕೋರ್ಸ್ ಮುಗಸ್ಕೊಂಡಿ ಯಾವಾಗ ಹೋಗಿದ್ದಿ
ಹೋಗಿರೋದು ಇಬ್ರೇ ಅಲ್ಲ
ಯಾರಬ್ಬ್ರ
ರಾಮ ವಕೀಲ
ಹ ಅವ್ರ ಆದ್ಮೇಲೆ ನಾನೇ ಹೋಗಿರೋದ
ಎಲ್ಲ ಇಲ್ಲೇ ಓಡಾಡ್ಕೊಂಡ ಇದ್ದಿ
ಅದೇ ಗಪ ಅಲ್ಲ ಬಂದ್ಬಿಟ್ಟ ಓಡಾಡ ಗಪ ಅಲ್ಲಿ ನೀವು ಅವಾವಾಗ ಊರಲ್ಲಿ ಇರ್ಲಿಲ್ಲ
ಹ್ಮ್
ಅವಾಗವಾಗದು
ಹ್ಮ ಹ್ಮ ಹ್ಮ
ಅವಾಗ ಎರಡು ವರ್ಷ ಮುಗಿಸಕೊಂಡೆ
ಅದ ಇನ್ನೊಂದು ಅದು ನ ಹಾಗ ಸ ಬತ
ಹ್ಮ ಹ್ಮ
ಹಾ ಸೌಲ್ಪನಾ ಅವಳಿ ಕಷ್ಟ ಆಗ್ತದೆ
ಅದಾದ ಮೇಲೆ
ಹ ಅದಾದ ಮೇಲೆ ಇಲ್ಲ ಇದೋಡೆ
ಎಲ್ಲಿ ಹೋಗಿಲ್ಲ
ಇಲ್ಲಿ ಇಊರಲ್ಲೇ ಇದುಲ್ಲ ಅ ಎ್ಯಾಪ
ಹ್ಮ್
ಹ್ಮ
ಏನೋ ಮಾಡ್ಬೇಕಂತ ಮಾಡಿದ್ದಿ
ನಾ ಮಾಡಿದ್ದೀನಿ ಇಲ್ಲಂತಲ್ಲ
ಯಾವ್ದ ಆಗ್ತಿಲ್ಲ
ಹ್ಮ ನಾಗುತ್ತೆ ನಾವೇ ಒಂದ ಸ್ವಲ್ಪ ನಾವು ಕೂಡ ಸ್ವಲ್ಪ ದಾಸ ಮಾಡತ ಇವಾಗ -ಇವಾಗ
ಹ್ಮ - ಹ್ಮ
ಹ್ಮ ಬಂದು ಡೈರೆಕ್ಟ್ ಮಾಡಬಿಡ್ಟದ್ವಲ್ಲ
ಹಾ
ಹ
ಏನ್ ಡೈರೆಕ್ಟ್ ಮಾಡಿದ್ರಿ
ಇ ಬ ಗ್ರಿ ಎಕ್ಸಾಮ್
ಹಾ ಹೋಗಿಲ್ಲಾನ ಕಾಲೇಜ
ಕಾಲೇಜ್ ಹೋಗಿಲ್ಲ ಡೈರೆಕ್ಟ್ ಎಕ್ಸಾಮು
ಇಷ್ಟು ದಿನ ಮತ್ತತ್ ಆಸ್ಲಲ್ಲಿ ಇದ್ದಕಾನ ಏನ್ ಮಾಡಿದ್ರ
ಹ ಅಟ್ಲ ಇದಕೊಂಡು ಮತ್ತೆ ಇನ್ನ ಯಾವಾಗ ಅವಾಗ ಓದ್ಕೋತಾ ಇದೆ
ಹಾ
ಮತ್ತೆ ಅದು ಬಿಟ್ರೆ ಕಂಪ್ಯೂಟರ್ ಮಾಡಿದೆ ಇವಾಗ ರೀಸೆಂಟ್ ಆಗಿ ನಾನ್ ಆಾಸ್ಟ್ ಬಂದು ಇವಾಗ ಒಂದು ಒಂದರ್ ಹಿಯರ್ ಅಂತನ ಅಷ್ಟೆ
ಹ್ಮ್
ಅಂದ್ರೆ ಮೊದ್ಲು ಇವ ಲಾಕ್ಟ್ ಸ ಅಲ್ಲಿ ಐದನೇ ಸ್ ಇರ್ನಲ್ಲ ಅವಾಗ
ಹ್ಮ್- ಹ್ಮ್
ಹ್ಮ ಮೊದ್ಲೆಲ್ಲಾ ಇರ್ಲಿಲ್ಲ ಅವನಲ್ಲ ಇರ್ತಾ ಇದ್ದೇ ನಾ
ಮದ್ವೆ ಬಿಟ್ಟು ಹೋಗ್ಬಿಟ್ಟಿ
ಬದುಆವಾಗ
ಹಾ
ಯಾರ್ದು
ಬಸಣ ಅಂದ್ರ
ಏ ನನಗಷ್ಟೊಂದ್ ಪರಿಚಯ ಇಲ್ಲಪ್ಪಾ ಅವ್ನು
ಕ್ರಿಕೆಟ್ ಆಡ್ತಿದ್ಯಲ್ಲಪ್ಪ ಅವ್ನ್ ಜೊತೆ
ಅವನ್ ಜೊತೆ ಎಲ್ಲಾ ಆಡಿದ್ದಿನೋ ಮರಾಯ ಅವ್ನ್ ಬೇರೆ ಟೀಮು ನನ್ ಬೇರೆ ಟೀಮು ಅವಾಗ
ಎಡ್ರಳ್ಳಿ ವೈ ಪಿ ಎಲ್ ಆಡಿಲ್ಲ ನೀನ
ಆಡಿದ್ದೀನಿ
ಮತ್ತ
ಅದೇ ಅಷ್ಟೊಂದ್ ಪರಿಚಯ ಇಲ್ಲ ಅಣ್ಣ
ಪರಿಚಯ ಇಲ್ಲ ನಿಮ್ ಇಡೀ ಕ್ರಿಕೆಟ್ ಇದಕ್ಕೆ ಹೇಳನವ ನಿನಗ್ ಬಿಟ್ನಾ
ಎಲ್ರಿಗೂ ಪರಿಚಯ ಇರ್ತಾರ ಹೇಳ್ ಮಾಮ
ಇಲ್ಲ ಬಿಡು
ಸರೇ
ಚೇ ಹತ್ತರ ಬಿಡ್ತಾರಂತ ನಿನಗ್ ಹೇಳಿಲ್ಲೆ ನಾನ್ ಬಂದೆ ಇವತೈತ್ ಮದ್ವಿ.
ಹ್ಮ್ ಅದೇ ಗೊತ್ತು.
ಹಾ.
ಬರ್ಲೇನ್ ನಾನು ಅಲ್ಲಿಗೆ
ಬಂದ್ಬಿಡು ಪಾ ಇಲ್ಲೇ ಇರುವಂತೆ ನೀನು.
ಹಾಕ್ತಾರ ಊಟ ಅಲ್ಲಿ.
ಹಾ ನನಗ್ ಹಾಕ್ತಾರಲ್ಲ ಅದೇ ಡೌಟು.
ಮತ್ತ್ ಬಂದ್ಬಿಡು ಅಂತಂದೆ.
ಬಾ ಬಂದ್ಮೇಲ್ ನೋಡೋಣ.
ಏನ್ ಬಂದ್ಮೇಲೆ ಏನ್ ನೋಡೋದ ಬಂದ್ಮೇಲೆ. ಊಟನೇ ಇಲ್ದಿರ ಬರಕಾಗತ್ತ ಅಲ್ಲೇ.
ಬಾ ಬಾ.
ಏನ್ ಸ್ಪೆಷಲ್.
ಏನ ಪಾಸ್ ಅಲ್ಲ ಸ್ಪೆಷಲ್ ಅದೇ ಮಧ್ಯಾಹ್ನ ರೊಟ್ಟಿ ಇರ್ತವೆ.
ಚಪಾತಿ ಆಮೇಲೆ ಚಿಕನ್ ಇರ್ಬಹುದಾ.
ಬುಧವಾರಲ್ಲ ಇವತ್ತು.
ಹ್ಮ್ ನೈಟ್ ಚಿಕನೇ.
ಎಷ್ಟ್ ಕೊಡ್ತಾರ್ ಚಿಕನ್.
ನೂರು ಗ್ರಾಮು. ಹಾ.
ಲೆಕ್ಕ ಮಾಡಿಕೊಡ್ತಾರಾ ಹಂಗೆ.
ಊಟ.
ತೂಕ ಮಾಡಿ ಕೊಡ್ತಾರ.
ಹ್ಮ್.
ಮಷನ್ ಇಟ್ಟದನಲ್ಲಂದು
ಹ್ಮ್ ಊಟ ಮಾಡನ್ ಮ
ಅಲ್ಲಾ ಮಷೀನ್ ಇಟ್ಟಾರೇನಂದ್ರ.
ಹ್ಮ್ ಆ ತೂಕ ಮಾಡೋ ಮಿಷಿನ್ ಇದಲ್ಲ.
ಹ್ಮ್.
ಹೌದಾ.
ಅದ್ರಲ್ಲಿ ಹಾಕ್ಬಿಟ್ಟು ಆಮೇಲೆ ನಿಮ್ಗ್ ಹಾಕದ. ಹಲೋ.
ಹಾ.
ಮಲ್ಕೊಂಡೇನ.
ಇಫೋನ್ ಮಾಡತ
ಹಾ
ನನ್ ಮಂದಂದ ಅಷ್ಟಲ್ಲ
ಹ್ಮ್ ಹ್ಮ್ ಯಾರ
ಹ ತೊಡುಗ
ಹ್ಮ್ ಏನಂತ
ಎತ್ಲಿಲ್ಲ ಅಷ್ಟೇ ನಿಮ್ಮ ಸೇವೆ ಆಕ ನ ಮಾಡ್ತ
ಹಾ ಹಾ ಹಮೇಲ್ ಮಾಡತನಿರ ಅಂದೇನ್
ಹ್ಮ
ಬರ್ಬೇಕ ಪ್ರದ್ರಿ ಕಡೆ ಆಮ ಹಲ ಆಯ್
ಬೇಗ್ ಬರ್ಲೆ
ಇಲ್ಲಿ ಹಂಗಿದ್ರು ಸುರ್ಪುರ್ಗ ಹೋಗಿ ಅಂತ ಹೇಳಿ ಅಲ್ಲ ಮನ್ಯಾಗ ಬಂದಬ್ರಮಸಗೆ
ಯಾ ಬರ್ಲ್ಲ ಸಮ್ಮ
ಸುಮನೆ ಒಡಕ ತಿರುಗಾಡ್ಕ್ಕ ನಾವು ಊರ್ ಹೋಗ್ತೀವಿ ನೀವು ವಾಪಸ್ ಹೋಗಬೇಕತ್ತಲ್ಲಿ
ಹಡ ಬಾ
ಹಾ ಎಸಾಮ ಆದೆನತ್
ನ ಇರ್ತರಲ್ಲ
ಎಲ್ಲಾ ಮುಗಿದವಾ
ಹ್ಮ್ ಹ್ಮ್ ಹ್ಮ್
ಯಾಗ ಇವಾಗ ಸರ್ತಿ ಬೆಂಗ್ಳೂರ್ ಹೋಗ್ಲಿಲ್ಲ ಒನ್ ಇಯರ್ ಜಾಸ್ತಿ ಆಯ್ತು
ಆ
ರ ಅವಲಲ್ಲ ವರ್ಷ
ಹೋಗ್ಬೇಕು ಹೋಗ್ಬೇಕು ದುಡಿಬೇಕಿನ
ಹತಾ
ಹೌ
ಹಾಗೆ ಹೋಗಿ ನಮಗೂ ಕೆಲಸ ನೋಡ್ರಿಪಾ ಅಲ್ಲೇ ಚೆನ್ನಾಗಿರೋದ
ಹಾ ಯಾವ ಕೆಲ್ಸ ಮಾಡ್ತಿ ಯಾವ ಅದು ಯಾವ ಇದು ಅಂತ ಇಂಂತ್ದ ಅಂತ ಹೇಳ್ಬದು ನೋಡ್ಬೋದು ಹಾಸ್ಪಿಟಲಲ್ ಮಲಗಿ ಧರಾಮವು
ಹಾ
ಅವರು ಬಂದ್ಬಿಟ್ಟ ಒಬ್ರು ಇಲ್ಲಿಂದ ಎ್ದೋಗಿ ಅಂದರು
ಹೌದಾ ಬೆಡ್ ಮ್ಯಾನ್ ಮಲ್ಕೊಂಡದ
ಹ್ಮ
ಯಾರ ಕಾಲ್ ಬರ್ತದ
ಹ್ಮ್ ಸ್ಟಾಪ್